ಹಾ ಹೇಳಿ ಬ್ರೋ
ಏನ್ ಬಾ ಚೆನ್ನಾಗಿದ್ದೀರಾ ಹ್ಮ್ ನಾವು ಚೆನ್ನಾಗಿದ್ದೀವಿ ಬ್ರೋ ಏನ್ ಮಾಡ್ತಿದಲ್ಗ
ಬ್ರೋಯಿಂಗ್ಗೆ ವಾಕಕೊಂಡಿದ್ವಿ
ಹ್ಮ್ ಹ್ಮ್
ಮತ್ತ ಊರು ಊರುಲ್ಲಿ ಮಳೆ ಕಡೆ
ಹ್ಮ್ ಎಲ್ಲಾ ಚೆನ್ನಾಗಿದ್ದಾರೆ ಬ್ರೋ ನಿಮ್ ಕಡೆ
ಹ ಬ್ರೋ ಚೆನ್ನಾಗಿದ್ದಾರೆ
ಅದೇ ಊಟ ಹೇಲಾ
ಊಟ ಆಯ್ತು ಬ್ರೋ ನಿಮ್ದು
ಹ್ಮ್ ನಮ್ದ ಆಯ್ತು ಏನ್ ಮಾಡಿದ್ರು ಊಟ
ಊಟ ಮಾಮಲೆ ಅನ್ನ ಸಾಂಬಾರ್
ಅನ್ನ ಸಾಂಬಾರ್
ಹ್ಮ್.
ಯಾವ ಸಾಂಬಾರ್
ಮಾ ಮಜೂರು ತರಕಾರಿ ಸಾಂಬಾರ್
ಹ್ಮ್ ಹ್ಮ್
ನಿಮ್ಮದು
ಹ್ಮ್ ನಮ್ದು ಚಿಕನ್ ಸಾಂಬಾರ್ ಬ್ರೋ
ನಿಮ್ಮದು ಬ್ರೋ
ಚಿಕನ್ ಸಾಂಬಾರ್
ಚಿಕನ ಸಾಂಬಾರ್ ಏನ್ ಸ್ಪೆಷಲ್ ಏನಂತ
ಸ್ಪೆಷಲ್ ಅಂತೇನಿಲ್ಲ ಅಂದ್ರೆ ಮಾಡ್ತಾ ಇರ್ತೇವಿ ನಾವು
ತ್ತೆ
ಟ್ಯೂಸ್ಡೇ ಟ್ಯೂಸ್ ಡೇ ಮಾಡ್ತಾ ಇರ್ತೀವಿ ನಂಗೆ
ಹ್ಞ ಹ್ಮಞ
ಹ್ಮ್ ಹ್ಮ್ ಮತ್ತೆ ಬ್ರೋ
ಮತ್ತೆ ಏನಿಲ್ಲ ಬ್ರೋ ನೀವೇ ಹೇಳ್ಬೇಕು
ಹ್ಮ್ ಮದ ಮತ್ತೆ ಈವಾಗ ಎಜುಕೇಶನು
ಕ್ಕೆ ಬವ್ರ
ಹ್ಮ್ ಹ್ಮ್
ನಿಮದುು
ಹ್ಮ್ ನಮ್ದು ಬಿ ಏನಬ
ಹ್ಮ್
ಐದು ಯಂ ಶಿನಿಮದು
ನಮ್ದು ತ್ರಿಬಳಿಯೂರು
ಇ ಇಗಲಿನ
ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್
ಓಕೆ ಓಕೆ
ಹ್ಮ್
ಹೆಂಗೆ ಬೋ ಈಜಿನ
ಈಸಿ ಏನು ಇಲ್ಲವರು ಹಂಗೆ ಅರ್ಥ ಮಾಡ್ಕೊಂಡ್ ಹದಿದ್ರೆ ಈಸಿ
ಹ್ಮ್ ಹ್ಮ್
ಗಟ್ ಮಾಡ್ತೀವಿ ಮಗಪ್ ಮಾಡ್ತೀವಿ ಅಂದ್ರೆ ಕಷ್ಟ
ಹ್ಮ್ ಹ್ಮ್
ನಿಮ್ಮದು ಬ್ರೋ
ನಮ್ದು ಈ ಸಿಗ
ಹ್ಮ್ ಈಸಿನ
ಈಜಿ ಅಂದ್ರೆ ಓಕೆ
ಹ್ಮ
ಸಮ್ ಸಬ್ಜೆಕ್ಟ್ಸ ಕಷ್ಟ ಇದೆ
ಹ ಹ ಇನ್ನೊರು ಈ ಸಿಗತ್ ಅಲ್ಲ ಬ್ರೋ ಈ ಸಿಗತ್. ಟ್ರಿಬಲ್ ಇಗ ಅಷ್ಟಕ್ಕಂತ ಏನು ಡಿಫ್ರೆನ್ಸ್ ಇಲ್ಲ ಅನ್ಕಂತೀನಿ ನಾನು.
ಹ್ಮ್ ಅಷ್ಟೊಂದಿಲ್ಲ ಅದೇ ಸ್ವಲ್ಪ ಅಂದ್ರೆ ನಿಮ್ದು ಸ್ವಲ್ಪ ಹಾರ್ಡ್ವೇರ್ ಜಾಸ್ತಿ ನಮ್ದ ಸಾಫ್ಟ್ವೇರ
ಅಲ್ಲ ಅವರು ತ್ರಿಬಲ್ಲಿಯಲ್ಲಿ ಯಾವ ಸಾಫ್ಟ್ವೇರ್ ಬರುತ್ತವರು
ಅಲ್ಲ ಬ್ರೋ ನಿಮ್ದು ಹಾರ್ಡ್ವೇರ್ ನಮ್ದು ಸಾಫ್ಟ್ವೇರ್ ಈಸಿಯಲ್ಲಿ
ಹಾ ಹಾ
ನಿಮ್ದತ್ ಅಂದ್ರೆ ವೈರಿಂಗು
ಹ್ಮ್ ಹ್ಮ್
ಟ್ಟ ಮಾಡದು ಆಮೇಲೆ ಬೋರ್ಡು ಇವೆಲ್ಲ ಹಾಕದು ಜಾಸ್ತಿ ಇದೆ ನಿಮ್ದು. ನಮ್ದಾಗೆ ಇವಾಗ ಡಿಸೈನ್ ಮಾಡ್ತಿವಿ ಗೊತ್ತಾ ಸರ್ ಕ್ಯೂಟ್ ಎಲ್ಲ
ಹ್ಮ್ ಹ್ಮ್
ಅದನ್ನ ಇ ಸಿ ಇ ಸಿ ಇಂಜಿನಿಯರ್ಸ್ ಜಾಸ್ತಿ ಮಾಡ್ತದೆ.
ಕ
ತ್ರಿಬಲ್ ಈ ಲೂ ಮಾಡುವುದು ಇರುತ್ತೆ ಸಬ್ಜೆಕ್ಟ್ಸ್.
ಹ್ಮ
ನಮ ಕಂಪೇರ್ ಮಾಡಿದ್ರೆ ನಿಮ ಕಡಿಮೆ
ಹ್ಮ್
ಹ್ಮ್ ಮತ್ತೆಪ್ಪ
ಮತ್ತೆ ಏನೀಲ್ಲ ಬ್ರೋ ಹೇಳ್ಬೇಕಲ್ಲ ಯಾವ ಯಾವ ಸಬ್ಜೆಕ್ಟ್.
ನಮ್ಗೆ ಬೇಸಿಕ್ಸ್ ಎಲೆಕ್ಟ್ರಾನಿಕ್ಸು ಮತ್ತೆ ನೆಟ್ವರ್ಕ್ ಆನ್ಲಿಸಿಸ್ ಮತ್ತೆ ಡಿಜಿಟಲ್
ಹ್ಮ
ಸಿಸ್ಟಮ್ಸು
ಹ್ಞ ಹ್
ಹಂಗೆ ಇ ಇನ್ನು ಮಾಮೂಲಿ ಬೇಸಿಕ್ ಇದ ಇದೆ ಒಂದೆಡು ಟಿಕ್ಕಿಂಗ್ ಸಬ್ಜೆಕ್ಟ್ ಇದೆ
ಹ
ನಿಮಗೆ ಬ್ರೋ
ನಮಿಗೂರು ಸೇಮ ಸಬ್ಜೆಕ್ಟ್ ಇವೆ ಬಟ್ ಒಂದೊಂದ ಮಾಡಲ್ ಟು ಟು ಮಾಡಲ್ ಡಿಫ್ರೆಂಟ್ ಇದಾವೆ ಅನಿಸುತ್ತೆ ಅಷ್ಟೆ ಅ ಬ್ರೋ
ಹ್ಮ್ ಹ್ಮ್ ಅಂದ್ರೆ ಸೇಮ್ ನಮ್ಗು ನಿಮಗು ಸೇಮ್ ಅಲ್ವಾ
ಆ ಬ್ರೋಯಿ ಸೇಮ್ ಒಂದ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೆ
ಅದೇ ಅದೇ ಹೆಂಗೆಲ್ಲ ಎಕ್ಸಾಮ್ ಪ್ರಿಪರೇಷನ್ ಎಲ್ಲ.
ಪ್ರಿಪ್ರೇಷನ್ ಏನ ಇಲ್ಲ ಅವರು ಹಿಂದಿಂದ ಒಂದೆರಡು ದಿನ ಮೂರು ದಿನ ಹಓದದು ಬೆಳಗ್ಗೆ ಹೋಗಿ ಬರೆಯೋದು.
ಹ್ಮ್ ಹ್ಮ್ ನಮ್ದು ಹಂಗೆ ಬ್ರೋ ಏನು ಓದಕ್ಕೆೆ ಮನ್ಸ ಬರಲ್ಲ
ಹ ಅದು
ಅದೇ ಓದಕ್ಕೆ ಯಾವ ಮನ್ನಸ ಬರ್ತೆ ಅವಾಗ ಓದದು
ಹ್ಮ
ನಿಕ್ಕಿದ್ದೇನ ಎಲ್ಲ ಟೈಮ್ ಪಾಸ್ ಮಾಡದು ಅಷ್ಟೆ.
ಹ್ಮ್
ಮತ್ತೆ ಹೆಂಗೆ ನಿಮ್ ಸ್ಟಡಿಸು
ಹಂಗೆ ಬ್ರೋ
ಹ್ಮ ಆದ್ರು ಎಕ್ಸಾಮ್ಸ್ ತುಂಬಾ ಡಿಫಿಕಲ್ಟ್ ಬರ್ತವ ಅಲ್ವಾ
ಆ ಬ್ರೋಯಿ
ಡಿಫಿಕಲ್ಟ್ ಅನ್ನೋದ್ ಕೂಗರು ನಾವ್ ಇನ್ನೊಂದು ಹೆಂಗ ಗೊತ್ತಾ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ ಓದಲ್ಲ
ಹ್ಮ್ ಅದು ಕಲೆಟ್
ಹಾ
ಬಲಿ ರಿಪೀಟೆಡ್ ಕ್ವೆಶ್ಚನ್
ಹಾ ಆತರ ಓದ್ಕೊಂಡ್ ಹೋಗ್ತೀವಿ ಅಲ್ಲೊಂದ ಈ ಕ್ವಶನ್ ಪೇಪರ್ ಬ್ರೋ ಮೂರ್ ಲೆವೆಲ್ಸ್ ಬರ್ತವೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ
ಹ್ಮ್ ಹ್ಮ್
ಒಂದ್ ಮಾಡೆಲ್ ಕ್ವೆಶ್ಚನ್ ಅದ ಅವ್ ಪ್ರಪೇರ್ ಮಾಡಬೇಕು ಅಂದ್ರೆ ಮೂರು ಲೆವೆಲ್ ಕ್ವಶನ್ಸ್ ಕಂಪ್ಲೀಟ್ ಕವರ್ ಮಾಡಕೋಬೇಕು ವಿತ್ ಹಾಲ್ ಮಾಡಲ್ ಸೆಟ್ ಮಾಡ್ಕೊಬೇಕು ಅದ್ರ ಮೇಲೆ ಅವರು ಯಾರೋ ಒಬ್ಬ ನಾನೇ ಹಾಕಂದ್ ನಾವು ಈಗ ಯಾರೋ ಯಾವ ಪರ್ಸನ್ ಆದಬ್ರು ಅವರು ಕ್ವೆಶ್ಚನ್ ಪೇಪರ್ ತೆಗೀತಿದ್ದಾರೆ ಅಂದ್ರೆ ಹಾಲ್ ಮಾಡದು ಕವರ್ ಆಗ್ಬೇಕು ಪ್ಲಸ್ಸು ಆ ತ್ರೀ ಲೆವೆಲ್ಸ್ ಕಂಪ್ಲೀಟ್ ಆಗ್ಬೇಕು ಆ ತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ಬೇಕು ಬ್ರೋ
ಓಕೆ ಓಕೆ
ಹಾ
ಹಂಗೆ ಇವಾಗ ಏ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಂಗೆ ಕ್ವಶನ್ ಪೇಪರ್ ಏ ಉಲ್ಟಪಲ್ಟ್ ಆಗ್ತಾವ ಲೆವೆಲ್ ಅನ್ನು ಲೆವೆಲ್ ಎಲ್ಲ
ಇಲ್ಲ ಅವರು ಆಲ್ಮೋಸ್ಟ್ ಅಲ್ಲಿ ಈಗ ಲೆವೆಲ್ ಒಂದಂದು ಕ್ವೆಶ್ಚನ್ ಎ ಅಲ್ಲಿ ಕೇಳ್ಬಹುದು ಲೆವೆಲ್ ಟೂದು ಕ್ವೆಶ್ಚನ್ ನಂಬರ್ ಎ ದಲ್ಲಿ ಬಿ ಕೇಳಬಹುದು ಅಲ್ಲೆ ಆಲ್ಟರ್ನೇಟ್ ಆಗ್ಬಹುದು ಬ್ರೋ ಅಲ್ಲೇನ್ ಚೇಂಜಸ್ ಇಲ್ಲ ಈಗ ಮಾಮೂಲಿ ಒಂದ್ ಮಾಡಕ್ ಫುಲ್ ಲೆವೆಲ್ ಒಂದ್ ಕೇಳ್ಬಿಟ್ಟು ಇನ್ನೊಂದು ಮಾಡೆಲ ಲೆವೆಲ್ ಟೂ ಕೇಳೋದು ಆ ತರ ಆಗೋ ಚಾನ್ಸಸ್ ಇಲ್ಲ ಅವರು
ಹ್ಮ್ ಹ್ಮ್
ಅದೇ ಅಂದ್ರೆ ಲೆವೆಲ್ಸ್ ಸೊ ಇವಾಗ ಏನಾದ ಡಿಫಿಕಲ್ಟಿಲವೆಲ್ಲ ಹಿಂಗೆ ಅದು
ಲೆವೆಲ್ ಒಂದು ಲೆವೆಲ್ ಟು ಅಂಡ ಫಸ್ಟ್ ಲೆವೆಲ್ ಒನ್ ಅಂದ್ರೆ ಬೇಸಿಕ್ು ಲೆವೆಲ್ ಟೂ ಅಂದ್ರೆ ಒಂದ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು ಲೆವೆಲ್ ತ್ರೀ ಅಂದ್ರೆ ಕಾನ್ಸೆಪ್ಟ್ ಇಸ್ ಸೇಮ್ ಬಟ್ ಥಿಂಕಿಂಗ್ ಲೆವೆಲ್ ಹೈಯ್
ಹ್ಮ್ ಓಕೆ ಓಕೆ ಬೋ ಈವಾಗ ಮ ಮತ್ತ ಇ ಎಲ್ಲ ಲೆವೆಲ್ಸ್ ಏನೆಲ್ಲಾ ಹೆಂಗ್ ಇದು ಮಾಡದಂತ
ಲೆವೆಲ್ ತ್ರೀ ಅಂದ್ರೆ ಈಗ ಕಾನ್ಸೆಪ್ಟ ಎಲ್ಲ ಸಿಲೆಬಸ್ ಅಲ್ಲಿ ಇರುತ್ತೆ
ಹ್ಮ್ ಹ್ಮ್
ಫಾರ್ ಎಕ್ಸಾಂಪಲ್ ಯಾವ್ದ್ ಸಿಂಪಲ್ ಆಗ ಒಂದ್ ಪೈತಾನ್ ಯಾವ್ದಾದ್ರು ಒಂದು ಕೋಡ್ ಇದೆ ಅಂತ ಕಳಿವ್ರು ಕೊಡಲ್ಲೆಲ ಯಾವೆಲ್ಲಾ ನಮಗೆ ಜನ್ರೇಟರ್ ನಂಬರ್ಸ್ ಟು ಒನ್ ಟು ೆನ್ ಹ್ಯಡ್ ನಂಬರ್ಸ್ ಒನ್ ಟು ಟೆನ್ ಈ ತರ ಪ್ರೋಗ್ರಾಮ್ಸ್ ಕೊಟ್ಟಿರ್ತಾರೆ ಬ್ರೋ ಅಲ್ಲಿ ಕೇಳೋಕಷನ್ ನೀೇನು ಆ ಒಂದು ಒಂದಂದ ತೌಸಂಡ್ ತನಕ ನಂಬರ್ಸ್ ಇದ್ದಾವೆ ಅದರಲ್ಲಿ ಯುವನ ನಂಬರ್ಸ್ ಅಷ್ಟೆ ಮತ್ತ ಆ್ಯಡ್ ಮಾಡೋಕ್ಕೆ ಪ್ರೋಗ್ರಾಮ್ ರೈಟ್ ಮಾಡಿ ಅಥವಾ ಆ್ಯಡ್ ನಂಬರ್ಸು ಆತರ ಬ್ರೋ ಇಲ್ಲಾ ಒಂದ್ ಸ್ಟೂಡೆಂಟ್ಸು ಒಪ ಸ್ಟೂಡೆಂಟ್ಸ್ ಇರ್ತಾನೆ ಅವನ್ ಆರ್ ಸಬ್ಜೆಕ್ಟ್ ಎಕ್ಸಾಮ್ ಬರೀತಾನೆ ಅದ್ರದ್ದ ಅಷ್ಟದ್ದು ಆ್ಯಡ್ ಮಾಡ್ಬಿಟ್ಟು ಅವರೇಜ್ ಮಾಡ್ಬಿಡಿ ಅಂತ ಕೇಳ್ತಾರೆ ಬಟ್ ಕಾನ್ಸೆಪ್ಟ್ ಅಂತೂ ಇರುತ್ತವರು ಕಾನ್ ಕಾನ್ಸೆಪ್ಟ್ ಬಗ್ಗೆ ಏನ್ ಸಮಸ್ಯೆ ಇಲ್ಲ ಬಟ್ ಇದು ಮಾತ್ರ ಒ ಸ್ವಲ್ಪ ಡಿಫ್ರೆಂಟ್ ಇರುತ್ತ ಅವರು ಕ್ವಶಷನ್ಸ್ ಟ್ರಕ್ಕಿ ಕ್ವರ್ಷನ್ಸ್ ಕೇಳ್ತಾರೆ ಅರ್ಥ ಮಾಡ್ಕೊಂಡು ಥಿಂಕ್ ಮಾಡ್ಬಿಟ್ಟು ಬರೀಬೇಕುೊಬ್ರು ಅದ್ ಕ್ವಶನ್ ಪೇಪರ್ಲ್ಲಿ ಅಬ್ಸರ್ವ್ ಮಾಡಿದೀರರು ನೀವು ಅಲ್ಲ ಕ್ವೆಶನ್ ಪೇಪರ್ ಎಲ್ಲದು ಅಬ್ಸರ್ವ್ ಮಾಡೀರಾ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅಂತ
ಹಾ ನೋಡಿ ನಿಮ್ಗ ಅದೇ ರೈಟ್ ಕ ರೈಟ್ ಅಲ್ಲಿ ಇರುತ್ತ ಲೈಟ್ ಸೈಡ್
ಅ ಬ್ರೋ ಲೈಟ್ ಸೈಡ್ ಅಲ್ಲಿ ಇರುತ್ತಲ್ಲ ಅದೇ
ಓಕೆ ಓಕೆ ಅದೇನ ಎಲ್ವಿಎನ್ ಎಲ್ಎರಡು ಎಲ್ಮೂರು ಏನ್ ಬದಿರ್ತ ಅದೇ ತಾನೆ
ಎಲ್ ಜೀರೋ ಟು ಎಲ್ ಜೀರೋ ತ್ರೀ ಅಂತ ಇರುತ್ತಲ್ಲ ಅವರು ಅದೇಬ್ರ
ಓಕೆ ಓಕೆ ಎಲ್ಲಾ ಎಲ್ಲಾ ಸಬ್ಜೆಕ್ಟ್ಗು ಹಂಗೆ ಇತ್ತಾ
ಸಬ್ಜೆಕ್ಟ್ ಅಲ್ಲಿ ಇರುತ್ತೆ ಅವರು ಮಾಮೂಲಿ ಪಿ ಯು ಸಿ ತಗಂದ್ರೆ ಪಿ ಯು ಸಿ ಇ ಅದೇ ತರ ಇರುತ್ತೆ
ಹ್ಮ್ ಹ್ಮ್
ಯಾವ ಸಬ್ಜೆಕ್ಟ್ ತಗಕಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಇರುತ್ತಿರ್ಬೋದು
ಸರಿ ಸರಿ
ಹ್ಮ್
ಇೇ ಅದು ಇಪ ನಮ್ಗೆ ಇವ ಪೇಪರ್ ಸೆಟ್ ಮಾಡೋಗೆ ಅದೆಲ್ಲಾ ಹೇಳಿರ್ತದ
ಆ ಬ್ರೂ ಅವ್ರ ಪೇ ಇದು ಯಸ್್ ಎ ಪರ್ಸನ್ ಒಬ್ಬ ಪೇಪರ್ ಸೆಲೆಕ್ಟ್ ಮಾಡಕ್ ಹೋಗ್ತಿದ್ದಾರೆ ಅವರಿಗೆ ಬಿಫೋರ್ ಟು ಟು ತ್ರೀ ಡೇಸು ಅವರಿಗೆ ಇನ್ಸ್ಟ್ರಕ್ಷನ್ಸೇ ಕೊಡ್ತಾರೆ ಅವರು
ಹ್ಮ್ ಹ್ಮ್
ಈಗ ಮಾಮೂಲಿ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ ಒಬ್ರು ಅವರು ಅವ್ರನ್ನ ಟ್ರೈನ್ಪ್ ಮಾಡ್ತಾರೆಬ್ರು
ಓಕೆ ಓಕೆ
ಹ್ಮ್
ಅಂದೆ ಅದ್ರ ಮೇಲೆ ನಾವು ಅವದೆಲ್ಲ ಸೆಟ್ ಮಾಡ್ಬೇಕು ಕ್ವಷನ್ದು
ಹ್ಮ
ಹ್ಮ್ ಹ್ಮ್ ಇಾಗ ಎಷ್ಟು ಒಂದ್ ಸಬ್ಜೆಕ್ಟ್ಲ್ಲಿ ಎಷ್ಟು ಮಾಡಲಿ ಇಡ್ದಾವ ನಿಮ್ಗೆ
ನಾವ್ ಇಬ್ರ ಒಂದ್ ಸಬ್ಜೆಕ್ಟ್ ಹೈದು ಮಾಡಲ್ ಬರ್ತವೆ
ಐದ್ ಮಾಡಿದಾ
ಹಾ
ಎಷ್ಟು ಪ್ರಶ್ನೆ ನಟೈ್ ಮಾಡ್ಬೇಕು
ಹ ಒಂದ್ ಪಾರ್ಟ ಅಲ್ಲಿ ಮೂರ್ ಪ್ರಶ್ನೆ ಅಟೆಂಡ್ ಅಂದ್ರೆ ಒಬ್ರು ಟ್ವೆಂಟಿ ಮಾರ್ಕ್ಸ್ ಅಟೆಂಡ್ ಮಾಡ್ಬೇಕು ಒಬ್ರು
ಹ್ಮ ಹಾ್
ಅದು ಕ್ವಶನ್ಸ್ ಹತ್ತು ಮಾರ್ಕ್ಸ್ ಎರಡು ಕೇಳ್ತಾರ ಎರಡು ಬರಿೀಬೇಕು ಐದೈದ್ ಮಾರ್ಕ್ಸ್ವು ನಾಲ್ಕ್ ಕ ನಾಲ್ಕು ಬರಬೇಕು ಪರ್ ಮಾಡ ಟ್ವೆಂಟಿ ಮಾರ್ಕ್ಸ್ ಅಟೆಂಡ್ ಮಾಡಬೇಕು
ಓಕೆ ಓಕೆ
ಹ
ಅಂದ್ರೆ ಟೋಟಲ್ ನಮ ಪಾಸಿಂಗ್ ಮಾರ್ಕ್ಸ್ ಎಷ್ಟೌದು
ಪಾಸಿಂಗ್ ಮಾರ್ಕ್ಸ್ರು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ನ ಏಟಿನ ಕನ್ವರ್ಟ್ ಮಾಡತಾರೆ ತಾರೆ ಏಯ್ಟನ್ ಬಂದರೆ ಸಾಕು
ಕಸಾ ಇದು ಸಿ ಇ ಪಿ ಎಲ್ಲ ಇಂಪಾರ್ಟೆಂಟಾ.
ಬೋ ಸಿ ಜಿ ಪಿಯೇ ಒಂದು ಮಿನಿಮ್ ಯಾವ್ದಾದ್ ಪ್ಸ್ಮೆಂಟ್ಗೆ ಹೋಗಬೇಕು ಅಂದ್ರೆ ಕಂಪ್ನೀಸ್ ಸಿ ಸಿ ಪಿ. ಕೇಳ್ತವೆ ಸಮ್ ಕಂಪ್ನೀಸ್ು ಮಿನಿಮಮ್ ಸಿ ಜಿ ಪಿ ಇದ್ರೆ ಸಾಕು ಸ್ಕಿಲ್ ಮೇಲೆ ಕೊಟ್ರ ಆಯ್ತು ಅಂತ ಡಿಪೆಡಿಂಗ್ ಅನ್ ಕಂಪ್ನಿಸಸ್
ನೀ ಸಂದ ಸಿಜಿಪಿಯ
ಹ ಬ್ರೋ ಹ ಬ್ರೋ
ಇದು ಸಿ ಜಿ ಪಿ ಹೆಗೆ ಕ್ಯಾಲ್ಕುಲೇಟ್ ಆಗುತ್ತೆ
ಸಿ ಜಿ ಪಿ ಬ್ರೋ ನಮ್ಮ ಈಗ ಒಂದ್ ಸಬ್ಜೆಕ್ಟ್ ತಗೋಬೇಕು ಸ ಉಸ್ಪರ್ ಆ ಸಬ್ಜೆಕ್ಟು ತ್ರೀ ಕ್ರೆಡಿಟ್ ಇೆಯ ಅವೆ ಟಕ್ಕಿಂಗ್ ಎಲ್ಲಾದ ಆದರೆ ಒಂದು ಕ್ರೆಡಿಟು
ಹ್ಮ್ ಹ್ಮ್
ಆಮೂಲಿ ಇ ಸಪ್ರೇಟ್ ಲ್ಯಾಬ್ ಇದ್ರೆ ತ್ರ್ರೀ ಕ್ರೆಡಿಟ್ ಅದರಲ್ಲಿ ಒ ಸಬ್ಜೆಕ್ಟ್ ಫೋರ್ ಕ್ರೆಡಿಟ್ ಕೊಡುತ್ತ ತ್ತರ ಅವು ಕ್ರೆಡಿಟ್ಸು ಒಂದು ಕ್ರೆಡಿಟ್ಗೆ ಟೆನ್ ಪಾಯಿಂಟ್ ಅಂತ ಇರುತ್ತೆ.
ಜಯ ವರ್ಷ
ನಮಗ್ ಎಷ್ಟು ಬಂದಿದಾವ ಅಂತ ನೋಡ್ಕೊ ಸರಿ ಬೋ.
ಓಕೆ ಬಾಯ್ ಬ್ರೋ.